ಹಲೋ ಹಲೋ
ಕೇಳಸ್ತಿದಯ ಅಂದೆ
ಹಾ ಕೇಳಿಸ್ತಿದ್ಯಾ ನಿಮ್ ಕೇಳಿಸ್ತಾ ಇದಿಯಾ
ಹಾ ಕೇಳಸ್ತದೆ ಏನ್ ಮಾಡ್ತಿದ್ರಿ
ನಾನು ಈಗಿನ್ನ ಊಟ ಆಗಿ ಕೂತಿದ್ದೀನಿ ನಿಮ್ದು ಆಯ್ತಾ ಊಟ
ಊಟ ಆಯ್ತು ನಮ್ಗೆ ಪರೀಕ್ಷೆಗಳಿಗೆ ಅದಕ್ಕೆ
ಹೌದಾ ಪರೀಕ್ಷೆ ಇನ್ನ ಮುಗ್ದಿಲ್ವಾ
ಇಲ್ಲ ನನ್ಗೆ ಈ ವಾರ ಆಗುತ್ತೆ ಮುಗಿಯೋದು ಈ ವಾರ ರಾಂಧ್ರ ಶುಕ್ರವಾರ
ಹೋ ಶುಕ್ರವಾರ ಮುಗಿಯುತ್ತಾ ಹೌದು ಹೆಂಗ್ ಮಾಡಿದ್ದೀರಾ
ಹೋಗ್ತಾ ಇದ್ದೆ ನೀವೇನ್ ಮಾಡ್ತಿದ್ರಿ
ನಾನು ಊರಿಗೆ ಹೋಗಿದ್ದೆ
ಹ್ಮ
ನಮ್ ತಂದೆ ಸಂಬಂಧಿಕರು ಒಬ್ಬರು ತೀರೋಗಿದ್ರು ಹಾಗಾಗಿ ಆ ತಿಥಿಕಾರಿ ಎಲ್ಲ ಮುಗಸ್ಕೊಂಡು ಬರೋ ಅಷ್ಟರಲ್ಲಿ ಇವತ್ ಕಾಲೇಜ್ ಕೂಡ ಇತ್ತು ರಜಾ ಹಾಕಿದ್ದೆ
ಹ
ಅದಕ್ಕೆ ನನ್ಗೆ ಹಳ್ತಿಗ್ ಫೋನ್ ಮಾಡ್ಬಿಟ್ಟು ಕೇಳ್ತಿದ್ದೆ ಏನೇನ್ ಮಾಡ್ಸಿದ್ರು ಇವತ್ತು
ಹಾ
ಅಂತೆಲ್ಲ ಕೇಳ್ದ ಯಾಕಂದ್ರೆ ನಾಳೆ ಹೋಗಕ್ಕೆೆ ಅಕಸ್ಮಾತ್ ಬೈದ್ರೆ ನಮ್ಮಮ್ಮನ ಕೈಲಿಂದ ಅಷ್ಟೇ ಫೋನ್ ಮಾಡಿಸ್ಬೋದಲ್ಲ
ಹಾ ಹಾಗೆ
ಹಾ ಅದಕ್ಕೆ ಇಲ್ಲ ಏನ್ ಬೈ ಎಲ್ಲ ಬಾ
ಬಿಡಿ ಸುಮ್ನೆ ಅವ್ರು ಬೈದ್ರೆ ಮಾತಾಡ್ಲೆಲ್ಲ ಬಯಸ್ಕಳದು
ಅದಿಕ್ಕೇನೆ ಕೇಳ್ದ ಅವ್ಡು ಇಲ್ಲನ್ ಏನ್ ಬೈಯ್ಯಲ್ಲ ಬಾ ಅಂತ ಅಂದ್ಲು ಆಮೇಲೆ ಇವಾಗ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಮಾಡ್ತಿದಿದ್ದಾರೆ ನಮ ಕಾಲೇಜ ಅಲ್ಲಿ ಅದಕ್ಕೆ ಲ್ಯಾಪ್ಟಾಪ್ ತರಕ್ ಏನಾದ್ರು ಹೇಳಿದಾರ ಅಂತ ಇಲ್ಲ ಏನ್ ತರಂಗಿಲ್ಲ ಬರಿವನ್ಬ ಬುಕ್ಕು ಪೆನ್ನು ಅಷ್ಟೇ ತರಬೇಕು ಅಂತ ಹೇಳಿದ್ರು ಅದಕ್ಕೆ ಹ್ಞೂ ಸರಿ ಅಂತ ಮಾತಾಡ್ಬು ಟಿಕ್ತೆ
ಹಾ ಹೌದ
ಹ್ಮ್ ಏನ್ ಊಟ ನಿಮ್ದು
ನಮ್ದು ಅನ್ನ ಸಾರು ಆಯ್ತು ನಿಮ್ದು
ನಮ್ದು ಚಪಾತಿ ಬೆಂಡೆಕಾಯಿ ಪಲ್ಯ
ಹ ಹೌದಾ
ಹ್ಮ್ ಮತ್ತೆ ಮಳೆ ಬರ್ತಿದಯಾ ಅಲ್ಲಿ
ಇಲ್ಲ ಒಂಥರ ಮೋಡ ಮುಚ್ಕೊಂಡಯ್ತ ಅಲ್ಲಿ
ಹ ಇಲ್ಲಲ್ಲ ಮಳೆ ಬರ್ತಾಯ್ತು ನಾನು ನಮ್ಮಮ್ಮ ಊರಿಂದ ಬರ್ತಿದ್ವಲ್ಲ
ಹಾ
ಅವಾಗ ಮಳೆ ಬರ್ತಾಯ್ತು ಇವಾಗ ಸ್ವಲ್ಪ ನಿಂತು ಮತ್ತೆ ನೀವು ರಜೆ ಊರ್ ಹೋಗಿಲ್ವಾ ಫುಲ್ ಊರಲ್ಲಂತೂ ಇನ್ನುೂ ಗಾಳಿ
ಹ ಈ ಹೊರಗೋದ್ರೆ ಕೊಚ್ಕೊಂಡ್ ಹೋಗದ ತರ ಫೀಲ್ ನೀ ಅನ್ಸ್ತಿದೆ ಅಷ್ಟ ಕರೆ ಬಿಸತಿದೆ
ಜಾಸ್ತಿ ಇದೆ ಆಕ ರೋಡಲ್ಲಿರೋ ಧೂಳೆಲ್ಲ ಮನೆಯೊಳಗೆ ಬರುತ್ತ ಇವಾಗ ಬಾಕ್ಲದ ಏನಾರು ತೊಗೋದ್ ಬಿಟ್ಟು
ಹ್ಮ ಹ್ಮ್ ಹ್ಮ್
ಹಾ ನೀವ್ ಊರಿಗೆ ಹೋಗಿಲ್ಲ
ಇಲ್ಲ ಹೋಗಿಲ್ಲ ಇನ್ನ ಪರೀಕ್ಷೆಗಳು ಮುಸಕೊಂಡ್ ಒಟ್ಟಿಗೆ ಹೋಗೋದು
ಹೌದಾ
ಹ್ಮ
ಎಲ್ಲ ಚೆನ್ನಾಗಿಮಾಡಿದೀಯಾ
ಆ ಹ ವೀಟಿಯ ಅವರ್ ಮೇಲೆ ಬಿಟ್ಟಿದ್ದೀನಿ
ಹೌದಾ
ಇವ್ರ ನಮ್ ಪರವಾಗಿಲ್ಲ ನಮ್ದು ಸೀನಿಯರ್ಸ್ ಏನಂತಾರೆ ಅಂದ್ರೆ ಪ್ರಸ್ತುಮ್ಸ ಅವ್ರು ಕೊಡ್ತಾರೆ ಮರ ಅಂಕಗಳು ಕೊಡ್ತಾರೆ ನೀವು ಪಜ್ ತುಮ್ಸಿ ಅಂತಾರೆ ಪೇಜ ತುಮ್ ಅದ್ರಲ್ ಮಕಾನೂ ಕೊಡಲ್ಲ
ಇಲ್ಲ ಕೊಡ್ತಾರೆ ಕೊಡ್ತಾರೆ ನಿನಗೆ ಅದ್ರ ಬರಿಯಾದ ಟ್ರಿಕ್ ಗೊತ್ತಿರ್ಬೇಕಷ್ಟೇ
ಹ ಹೆಂಗೆ ಸ್ವಲ್ಪ ಎಲ್ಲಿ ಹೋಗ್ ಬರತೀನಿ
ಅಂದ್ರೆ ಇವಾಗ ಏನಂದ್ರೆ ಹ ಯ ಒಂದ್ ಕ್ವಶನ್ ಅಲ್ಲಿ ಕೇಳ್ತಾರೆ ಅನ್ಕೊ ಜಾಸ್ತಿ ಏನಂದ್ರೆ ಡಯಾಗ್ರಾಮ್ ಇರೋ ಕ್ವನ್ಸ್ ಅಟೆಂಡ್ ಮಾಡ್ಬೇಕು ಆದ್ರೆ ಚಿತ್ರ ಇರ್ತಾವಲ್ಲಾ ಅಂತ ಕ್ವಶನ್ ಬರ ಮ ಮತ್ತೆ ಇನ್ನೊಂದ ಏನಂದ್ರೆ ಪೇಜೆ ತುಂಬ ನಾನು ಕ್ವಶನ್ ಅವರು ಕೇಳೋದಕ ನನ್ ಪೇಜ್ ಜಾಸ್ತಿ ತುಂಬಿಸಬೋದ ಆ ಕ್ವಶನ್ಗೆ ಅಂತ ನಿನಗ್ ಗೊತ್ತಿದ್ರೆ ಅಂತ ಕ್ವಶನ್ ಚೂಸ್ ಮಾಡಿ ಓದ್ಬೇಕು ಬರಿಬೇಕು ಕ್ವಶನ್ ಪೇಪರ್ ಕೊಟ್ಟಾಗ ಈಗ ಒಂದ್ ಕ್ವಶನ್ ಅಲ್ಲಿ ಪಾಯಿಂಟ್ಸ್ ಗಳು ಇರ್ತಾವಳ ಮೇನ್ ಮೇನ್ ಹೆಡ್ಡಿಂಗ್ ಗಳು ಆ ಹೆಡ್ಡಿ ಹೆಡ್ಡಿಂಗ್ಗಳ ನೆನ್ಪಿಟ್ಕೊಂಡು ಆ ಹೆಡ್ಡಿಂಗ ಅ ನೀನ್ ದೊಡ್ದಾಗ ಬಿಡುುವ ಅದಾದ್ಮೇಲೆ ಒಂದ್ ಎರಡ್ ಲೈನ್ ಬಿಡುುವ
ಹಾ
ಬಿಟ್ಟ ಅಂದನೆ ಅದ್ರ ಬಗ್ಗೆ ಒಂದ್ ಅರ್ಧ ಪೇಜ್ ಅದೇ ಬರಿ ಆ ಪಾಯಿಂಟ್ಸ್ ಗಳನೆ ನೋಡೋದ ಜಾಸ್ತಿ ಅದ್ರೊಳಗೆ ನೀನ್ ಏನ್ ಬರ್ದಿರ್ತಿ ಅಂತ ಏನು ಓದೋದಿಲ್ಲ
ಹ್ಮ
ನಾವ್ ಇಷ್ಟು ವರ್ಷ ಪಾಸ್ ಆಗಿದೆ ನಂಗೆ
ಓ ಹಗೆ
ಹ್ಮ್ ಓದದಿಲ್ಲ ವೀಟಲ್ಲಿ ಓದೋದಿಲ್ಲ ನಮ್ಗೆ ಏನಿದ್ರು ಪೇಜ್ ಲೆಕ್ಕ ಹೆಂಗದ್ ಲೆಕ್ಕ ಹಕೊಂಬಬೇಕಂದ್ರೆ ನೀನು ಐದನೇ ಪೇಜ್ ಇಂದ ಸ್ಟಾರ್ಟ್ ಆಗದು ನೀನ್ ಬರೆಯೋದು ಪೇಜ್ಗೆ ಎರಡ್ ಎರಡು ಮಾರ್ಕ್ ರ್ಕ್ಸ್ ಕೊಟ್ಟದ್ರು ನನ್ ಪಾಸ್ ಆಗ್ಬೇಕು ಸೊ ಮೂವತ್ ಪೇಜ್ ಮೇಲೆ ದಾಟ್ಬೇಕು ನೀನ್ ಬರಿಯೋದು
ವಾ -ಅಷ್ಟ್ ಬರ್ಯಕಾದ್ರೆ ಇರ್ಬೇಕಲ್ಲ ಸ್ವಲ್ಪ ಗೊತ್ತಿರ್ಬೇಕ.
ನಾವು ನೀನ್ ನಾವ್ ಬರಯೋದೆಲ್ಲಾ ನೋಡ್ಬಿಟ್ರೆ ಹಂಗ ಎದ್ಕೊ. ಮೂವತ್ತ ಎರಡ್ ಪೇಜು ಮೂವತ್ ಎಂಟು ಪೇಜು ಹಂಗ್ ಬರಿತೀವ್ ನಾವು.
ಓ- ಹೋ -ಹೋ
ಹ್ಮ್ -ಅದಕ್ಕೆ ಇಲ್ಲ ಅಂದ್ರೆ ನಿನ್ ಎಷ್ಟ್ ಬರಿಬಹದು.
ಇಪ್ಪತ್ತೆಂಟು ಲ್ಲಾಸ್ಟ್ ನಂದು ಇವತ್ತಗೆ.
ಹ -ಇಲ್ದುುವರ್ಗೂ ಹಯ್ಯಸ್ಟ್ ಎಷ್ಟ್ ಬರ್ತಿದ್ಯಾ.
ಸಮ್ ಅಲ್ಲಿ ಮ್ಯಾಥಸ್ ಅಲ್ಲಿ ಇಪ್ಪತ್ತೆಂಟು ಪೇಜ್ ಬರೆದತ್ತು. ಅದ ಗೀತಿ ಗೀತಿ ಮಾಡಿ ಮಾಡಿ ಬರ್ದಿ ಬರ್ದಿ.
ಇವಾಗ ಒಂದು ಪಾಯಿಂಟ್ ಅಂತ ಬರಿತಯ ಅಂದ್ರೆ ಆ ಪ್ಯಾರಾಗ್ರಾಫ್. ಬರ್ ತಕ್ಷಣ ಎರಡು ಲೈನ್ ಬಿಟ್ಟ. ಬ ಹ ಪಾಯಿಂಟ್ ಇರ್ಲಿಲ್ಲ ಅದ್ರಲ್ಲಿ ನನ್ ಬ ಪಾರಾಗ್ರಸ್ತ. ಪ್ಯಾರಾಗ್ರಾಫ್ ಬರೀತಿನಿ ಅಂದ್ರು ಅವ್ರು ಜಾಸ್ತಿ ಮಾರ್ಕ್ಸ್ ಕೊಡಲ್ಲ ಯಾಕಂದ್ರೆ ಹೆಡ್ಡಿಂಗ ದ ಇರ್ಬೇಕು ಅವ್ರಿಗೆ.
ಹಾ- ಹಾ- ಹ- ಅವ್ರ ಡಿಂಗ್ ಗಳಗಳು ನೋಡಿ ಕೊಡೋದು ಒಲ್ ಟೈಟಲ್ ಗಳು ನೋಡಿ.
ಹಾ- ಆಮೇಲೆ ಅಪ್ಪೆ ಇವಾಗ ಚಿತ್ರ ಬಿಡ್ಸೋದು ಏನಾದ್ರು ಇದ್ರೆ ಕವಷನ್ ಅಲ್ಲಿ ಅಚ್ಚಿ ಹತ್ರಾನೇ ಇವಾಗ ನೀನು ದೊಡ್ಡದಾಗ ಇವಾಗ ಏನು ಈಗ ಏನೋ ಒಂದು ಮಾಮೂಲಿಿಯಾಗಿ ಏನೋ ಒಂದು ಆ ಆನ್ಸರ್ದುು ಹೆಡ್ಡಿಂಗ್ ಆಗ್ತಯಾ.
ಹ
ಅ ಚಿತ್ರ ಚಿತ್ರ ಇದು ಅಂತ ಬರಿತಿ ಅಂಕ ಚಿತ್ರ ಇದು ಅನ್ನೋದ್ದೇ ನಾ್ ಮೂರ್ ಲೈನ್ ಆಗಂಗ ದೊಡ್ಡದಾಗ ಬರೀತಿವಿ ಆಮೇಲೆ ಆ ಚಿತ್ರನೇ ಮುಕ್ಕಾಲ್ ಪೇಜ್ ಇಟ್ಸಂಗ್ ಬರ್ಬಿಟ್ಟು ಅದ್ರ ಕೆಳಗಡೆ ನಾಕ್ ಲೈನ್ ಹಾಕದ್ರೆ
ಹ್ಮ್- ಹಾ- ಹಗೆ
ಹಂಗೆ ಆತರ ಯೂಸ್ ಮಾಡ್ಬೇಕ ಇಲ್ಲ ಅಂದ್ರೆ ಅಲ್ಲಿ ಕರೆಕ್ಷನ್ ಮಾಡ್ಬೇಕಾದ್ರೆ ಬೇಜ್ಜಾ ನಡಿತಾರೆ
ಹ್ಮ- ಹ
ಹಡ್ಗಿ ಏನೋ ಓದಿಲ್ವೇನಾ. ಬರಿ ಇಷ್ಟೇ ಪೇಜ್ ಬರ್ದವಳೆ ಅಂತ ಹಿಂಗ್ ಕೊನೆಯಲ್ಲಿ ಅವ್ರು ಮಾರ್ಕ್ಸ್ ಹಾಕ್ಬೇಕಾದ್ರುನು.
ಹಾ
ಪೇಪರ್ನ ಹಿಂಗ ಅಂತಾರೆ ಇವಾಗ ನಾವ್ ಎಷ್ಟ್ ಪೇಜ್ ಬರದಿದ್ದೀವಿ ಅಂತ ಹಿಂಗ ಅಂತಾರಲ್ಲ. ಜರಂತ ಹಿಂಗ ಹಂಗ ಅಂತಾರೆ ಕಡಿಮೆ ಇದ್ರೆ ಕಡಿಮೆ ಬರುತ್ತೆ ಹಂಗಗೆ.
ಓ
ಹ್ಮ್ -ಅದಿಕ್ಕೆ ಎಲ್ಲಾರ ಹೇಳದ್ ನಮ್ಗೂ ನಮ್ ಸೀನಿಯರ್ಸ್ ಹಗೆ ಹೇಳ್ತಾ ಇದ್ರು.
ಹಾ
ಪೇಜ್ ತುಂಬಿಸ್ರಿ ಪೇಜ್ ತುಂಬಿಸ್ರಿ ಇಲ್ಲಾ ಪಾಸ್ ಆಗಲ್ಲ ಪಾಸ್ ಆಗಲ್ಲ ಅಂತ
ಹ -ನಮಗೆ ಹಂಗೆ ಹೇಳಿರೋದು ಪೇಜ್ ತುಂಬಸಿರಿ ಏನ್ ಬರೀ ರಾಂತ ಬೇಕಾಗಿಲ್ಲ ಕೀ ಎಡ್ಡಿಂಗ್ಸ್ಗಳು್ ನೆನ್ಪಿಟ್ಕೊಳ್ಳಿ ಪೇಸ್ ತುಂಬ್ಸ್ಕೊಂಡ್ ಹೋಗ್ರಿ ಅಂತ. ತಾಂದ್ರ
ಹಾ -ಅಷ್ಟೇ ನೀನ್ ಎಲ್ಲಾನು ಓದ್ತೀ ಇವಾಗ ಕೀ ಎಡ್ಡಿಂಗ್ ಒಳಗಿರೋದೆ ಎಲ್ಲಾನು ಓದ್ತಿಯಾ.
ಏನಾದ್ರು ಗೊತ್ತಿರೋ ಟಾಪಿಕ್ಸ್ ಏನಾದ್ರು ಇದ್ರೆ ಅಂದ್ರೆ ಜನ್ ನಾರ್ಮಲ್, ನೋಡೋ ತರದ್ದು ಯಾವಾಗೂ ಇರ ತರದ್ದೇ ಇ ದ್ರೆಂಗ ನ್ ಬರುತ್ತ. ಏ -ಗೊತ್ತರುತ್ತೆ ಏನ್ ಅರ್ಥ ಆಗಿತ್ತ ಅದನ್ನ ಒಂದ್ ಸತಿರಿತೀ ಅದನ್ನ ರಿವರ್ಸ್ ಮಾಡಿ ಇನ್ನೊಂದ್ ಸತಿ. ಬರಿತನಿ
ಹ್ಮ- ಅದೇ ಹಂಗಗೆ ಮಾಡ್ಬೇಕು.
ಅಷ್ಟೇ ಎಡ್ ಜತಿ -ಎ- ಆ ಅದೇ ಅಂದ ಅರ್ಧ ಒಂದ್ ಪೇಜ್ ಆಗ್ಬಿಡುತ್ತೆ ಹಂಗ ಬರ ಅಷ್ಟೊತ್ತಿಗೆ ಏನೇ.
ಹ್ಮ -ಈ- ಏನೋ ಒಂದು ನಕ್ಷತ್ರ ಸ್ಟಾರ್ ಬಗ್ಗೆ. ಕೇಳಿದ್ರ ಅಂದ್ರೆ ಆ ಸ್ಟಾರ್ ಅಲ್ಲಿ ಇರುತ್ತೆ ಅದ್ರ ಕೆಂ ಬಿಳಿಯ ಆಗಿರುತ್ತೆ ಅದು ಆಕಾಶದಲ್ಲಿ ಇರುತ್ತೆ ಹಂಗೆ. ತಿರ್ಗಾಾಮುರ್ಗಾ ತಿರ್ಗಾಾಮರ್ಗಾ ಬರಿತಾನೆ ಇರ್ಬೇಕು. ಅವಾಗ್ಲೇ ತುಂಬ್ಸಕ್ ಆಗದು ಇಲ್ಲಾಂದ್ರೆ ಏನು ಗೊತ್ತಿರಲ್ಲ.
ಹ್ಮ್ಮ್.
ಹ್ಮ ಅಂದ್ರೆ ಸ್ವಲ್ಪ ಕನ್ನಡದಲ್ಲಿ ಓದ್ಕೊಂಡಿರೋದ ನಾ.
ಹ್ಮ್.
ಇವಾಗ ನಾವು ಯೂಟ್ಯೂಬಲ್ಲೆಲ್ಲಾ ನೋಡ್ತಿವಲ್ಲಾ.
ಹ್ಮ.
ಈಗ ಹೆಡ್ಡಿಂಗ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕ ಅಷ್ಟೇ ನಿನ್ಗೆ.
ಹಾ ಆಯ್ ಇವಾಗ ಹೆಡ್ಡಿಂಗ್ ಬರದ್ರು ಅದರ್ ಮೇಲೊಂದ್ ಸ್ವಲ್ಪ ಏನಾದ್ರೂ ಗೊತ್ತ. ತ್ತಿದ್ರೆ ನಮ್ಗೆ ಬರ್ಕೊಂಡ್ ಹೋಗ್ಬೊದು.
ಹ ಒಂದ ಎರಡ್ ನಾ ಸ್ವಲ್ಪ. ಪ್ಪ ಅಂದ್ರೆ ಒಂದ ಎರಡ್ ಲೈನ್ ಆದ್ರೂ ನಿನಗ್ ಗೊತ್ತಿರದ ಫಸ್ಟ್ ಎರಡ್ ಲೈನ್ ಗೊತ್ತಿರೋಸ್ಟ ಬರೀಬೇಕು. ಮಿಕ್ಕಿದ ಒಂದ ಐದಾರಲೈನ್ ಏನಾರ ತುಂಬಿಸ್ಬೋದ ನೀನು.
ಹ್ಮ ಹಾ ಹ.
ಹ್ಮ್ ನಾ ನೋಡ್ಕೋಬೇಕ್ ಇಲ್ಲ ಅಂದ್ರೆ ಪಾಸ್ ಆಗಾದೇ ಕಷ್ಟಬಿಡಿ. ಈಗಾ. ಆಟೋನಮಸ್ ಅಂದ್ರೆ ಅವರು ಕಾಲೇಜ್ಗಳಲ್ಲಿ ಫಷ್ಟೇ ಹೇಳ್ಬಿಟ್ಟಿರ್ತಾರೆ.
ಹ ಇವ ಇವ ಕ್ವಶನ್ಸ್ ಬರುತ್ತೆ ಓದ್ಕಳಿ ಅಂತ.
ಓದ್ಕೊಳಿ ಅಂತಾರೆ ಆಮೇಲೆ ಪಾಸ್ ಮಾಡ್ಸೋಕೆ ಅವರೇ. ಸ್ವಲ್ಪ ಮಾರ್ಕ್ಸ್ ಕೊಡ್ತಾರೆ. ಅದೆಲ್ಲ ಆಟೋನಾಂಮಸ್ ಈಸಿ.
ಅಟೋನಮಸ್ಈಜಿ ಮತ್ತ್ ಮತ್ತೆ ಇನ್ನೊಂದು ಏನಾದ್ರು ಬ್ಯಾಗ್ ಬಿದ್ರೆ ಎಕ್ಸಾಮ್ ಫೀಸಗಳ್ ಸಾವಿರ ಸಾವಿರ ಕಟ್ಬೇಕು.
ಹಾ ಅದ್ರಲ್ಲಿ. ಆದ್ರಲ್ ಅವ್ರಗಳಿಗೆ ಟೀಚರ್ ಬುಟ್ಟಿಗ್ ಹಾಕೊಂಡ್ರೆ ಮುಗೀತು.
ಬಕೇಟ್ ಹಿಡಿಬೇಕು ಎಲ್ಲಾ ಲೆಕ್ಚರ್ಸು ಬಕಾಟ್ ಹಿಡಿಬೇಕು.
ಬಕೆಟ್ ಇಡಿಬೇಕು ಆಮೇಲೆ ಟೀಚರ್ಸ್ ಹುಡುಗರೆಲ್ಲಾ ಟೀಚರ್ಸ್ಗೆನೆ ಕಮಿಷನ್ ತರಾ ಮಾತಾಡ್ ಅಷ್ಟ್ ಕೊಡೋದ ಇಷ್ಟ್ ಕೊಡೋದು ಅಂತ. ಮುಗಸ್ತಾರೆ ಅವಾಗ ಟೀಚರ್ಗಳ ದುಡ್ಡ ಸಿಗ್. ಕ್ದಂಗು ಆಗುತ್ತೆ ಪೇಪರ್ ಹೆಂಗೊ ಬಿಡೊ ಅವನ ಲೈಫು ಅವನ ಇಷ್ಟ ಅಂದ್ಬಿಟ್. ಕರೆಕ್ಷನ್ ಮಾಡ್ಬಿಟ್ಟ ಕೊಡ್ತಾರ ಅಷ್ಟೆ. ಮುಗಿತ ಅಲ್ಲಿಗೆ. ನಮದ ಆಟೋನಮಸೊರ್ದೇಲ್ಲಾ ಈಸಿನೇ ಇವ್ರ್ದೇ ಗೌರ್ಮೆಂಟ್ ಸಿಟೊರ್ದೆ ಕಷ್ಟಾ. ಅದು ಓದ್ಬೇಕು. ಓದದ್ರೆ ಆಗುತ್ತೆ ಈಗ. ತೀರವು ಎಲ್ಲಾನೂ ಒಂದು ಲೆಸನಲ್ ಎಷ್ಟೊಂದ ಇರುತ್ತೆ. ಅಂತವ್ ತೀರ ಓದದೇ ಇರಾಕ್ ಆಗ್ದೇ ಇರೊಂತ ಹಂಗ ಮಾಡದ್ರ ನಡಿಯುತ್ತೆ.
ಅಲ್ಲ ಫಸ್ಟ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಲ್ಲಿ. ಒಂದ್ಸತಿ ಕೂತ್ಕೊಂಡ್ರೆ ಆದ್. ಹಾದನಾಲ್ಕ ಹಾಡನೈದ್ ಚಾಪ್ಟರ್ ಗಳ್ ಮುಗಿಸ್ತಿದ್ವಿ ಇವಾಗ ಐದ್ ಮಾಡುಲ್ ಕುೂತ್ಕೊಂಡ ಓದಾಕ್. ಕ್ಕ ಆಗಲ್ಲ ಯಲಿ.
ಹಾ.
ಓ ಫೋನು . ಕಡೆ ತಿರುಗಿ ಎರಡ್ ಎರಡು ಲೈನ್ ಓದಕಿಲ್ಲ ಫೋನ್ ತಗೊಂಡ್ ರೀಲ್ಸ್ ಒಂದಾತ್ದಿರ್ತೀವಿ. ಆದ್ ಅದ್ರಿಂದಾನೇ ಓದೋಕಾಗ್ತಿಲ್ಲ ಅನ್ಸ್ತೈತೆ.
ಹ್ಮ್ ಸರಿ ಓದ್ಕೊ.
ಹಾ ಸರಿ ಆಯ್ತು ಶುಭರಾತ್ರಿ ನಿಮ್ಮೊಂದಿಗೆ ಮಾತನಾಡಿ ಸಂತೋಷ ವೈತು.
ಹಾ.